ಸಾರ್ ನಮ್ಮ ತಗೋಲ್ಲ ಎದ್ರ ಊಟ ಏನ್ ಕೊಡ್ತಪ್ಪ ಮರ ಬರಲ್ಸ ಸರಿ ಮಳೆ ಬರಿ ಆದ್ರೆ ಏನೋ ಒಂದು ರಕ್ಕ
ಲ್ಲ ಹರದು ಕೊತ ಜಿಲಬಿ ಜಿಲಬಿ ಶು ಏನ ಸ್ವಲ್ಪ್
ಮತ್ತೆನಪ್ಪಾ ಅದೆ
ಹೇಳ್ಬೇಕಪ್ಪಾ ನೀನೇ
ಹ್ಮ್
ಇಟ್ಟಾತಿನ್ರೆ ಕಾಲೇಜನಾಗ
ಏನ್ ಮಾಡ್ತಪ್ಪ ಕಚ್ಚಾಡತ ಆಚ
ಹಾ ಮು ಕಾವ ಒ ಶುಕ್ರಲ್ಲಿವತ
ಶುಕ್ರ ಕಾಳ ರಣ ಶ್ರ ಕ
ಏನಪ್ಪಾ ಹ ಇಊಟ್ಟೆ ಹಾ ಬರ್ತಾನ ್ರದ ನ ಕ ಬಂದ ಬ ಆ ಬಂದ ಕುಂತಓಾರಕ್ ಬ. ಇದಕ್ಕೋತಿಲ್ಲಿ ಅೆ ಸುಮ್ಮನೆಸ ಅದೆಲ್ಲ ಬಳಕಲ್ಲಿ ಆದದೆ. ಅಮೇಲೆ ಎಪ್ಪ ಅಷ್ಟ ಇದ್ರಲ. ಅೆ.
ಚ.
ಬರ್ತಾನುಟ್ಟಾಡಿ ಗೋತಾನ ಬರ್ತಾನಿ ಏ ನ ಬಾಳೆ ಹ.
ಹೊಡಿ ಒ ಬ. ಮತ್ತೇನಪ್ಪ..
ಹೇಳ್ಬೇಕಪ್ಪಾ
ಮತ್ತೆೇಗ್ ಕೇಳಿ ಮಾಡಕಡಲ್ಲ ಮದಕ ಲವ್ ಮಾಡಿ ಮದ ಮಾಡ್ಬೇಕಲ್ಲ.
ಹ ಹ. ಿಸ್ ಎಕ್ ಬರಣ ಅ ರೂಮ್ಿಗೆ ಏ. ಆಯ್ ತರಾಗ ನೋಡ್ಯಾರಂಂತೆ ಒ ಮನೆ. ೊ ಏನ್ ಮಾಡ ಗೊತ್ತಿಲ್ಲ ನನಗೆ ನಿಂದೆ ಗೊತ್ತಾಗೆ. ಹ ಹೇಳಿದ್್ರ ಅ. ಪತ್ನಕ್ಕೆ ಇಲ್ಲಿ ಒಂದ್ ಎರಡುವರ ಮುಂಚೆಗೆ. ಏನಪ್ಪಾ ಆ ರೂಮಿ ಬರುವಲ್ಲ ಕಟ್ಸ ಕು ಹೆಂಗ ಮನ್ಯಾಗ ನಾನ್ ಇಲ್ಲಾ ಇಲ್ಲ ಇಲ್ಲ ಇ. ಹ್ಮ್ಮ್.
ಇಲ್ಲಂತ.
ಹೌದಾ.
ಇದು ಹೊಲ್ತಿಯಲ್ಲ ಅಲ್ಲ ಇದಂಗ ಮಾಡಿದ್ದ. ಬರ್ತಾನ ಬರ್ತ.
ಪಸ. ಇಲ್ಲಿ ಹೊಲ್ಕೊಂಡ ಕಡೆ ಹೊಕ ಬಂದ್ರೆ ಸ್ವಲ್ಪ ಇದ. ಹ. ಊಟ ಮಾಡಿ ಇದ ಊಟ ಮಾಡ ನಾನ್ ಹೇಳ್ನೆ ಅಂದ್ರೆ ಈ ತರ ಆದ್ರೆ ಇಗ ಹ. ಮಾಡಿದೆ.
ಹ್ಮ್.
ನಮ ಕಸ್ಬೀಚ ಟೆಕ್ನಿಕ್ ಇದೆ.
ಮತ್ತೆ ಏನಪ್ಪ.
ಕೇಳ್ಬೇಕಪ್ಪಾ. ಬಸ್ ನ ಹೆಂಗ ಬತಾವ ಬಸ್ ಹೌದು ಸಲ
ಹ್ಮ
ಹಾ
ಹೌದಲ್ಲ ಏನು ಚಂಗೋ
ಹ್
ಅದಕ್ಕೆ ಹ್ಮ್
ಎ
ಹೊಸ ಮಾಡೆ ಚಕಲಿಪೋಟ್ಟಿ ಎಲ್ಲ ಚಕಲಿಪೋಟ್ಟಿ ಎಲ್ಲ ಮಾಡೆ
ಇಲ್ಲ ನೋಕ ಕ ನೋಕ ಕಳಟ್ಟರಟ್ಟ
ಹ
ಬಸವ ಗುಡ ನಾಮರು ಕೊಟ್ಬಿಡಣ. ವಸುಧ ನಂಬ ರಸು. ಅತ್ತೇನಪ್ಪ.
ರಪಾಗ ಪಾನಿ.
ಎಲ್ಲ ಅರಾಮಲ್ಲಟರ ಮ ಅದು ಫ್ಲಾಟ್ಂದ ಕಂತು ಮುಗ್ದೆ ಕಂ ಆರು ತಿಂಗಳು ಎಷ್ಟು ಕ ಕಟ್
ಅ ನಲ್ಲ ಕ ಹ್ಮ್
ಅಸ್ಟೆ ನಪ್ಪಾ ಮಾಡ್ತ ಇದ್ಯಲ್ಲ ಬಾಳೆ ಇನ್ನಂಗ್ ಬಾಳೆ ಮಾಡಿ ದಿನ ಇನ್ನ ದುಡ್ಡ ಇ ನಮ್ದ ನ ಬರ ಪ ಫಲ್ತು
ಇ ಮತ್ತೆ ಮತ್ತ
ಪಾಲ್ತುವಾಗಿಯಿಪಾ ಮಾಡಾರ
ಅ್ರ್ ಭಾರಿ ಮನೆಡು ದಡಸೂರ್ ಕಡೆ
ಏ ನ ಮಸ್ತ ಐತಲ್ಲದು ಹ್ಮ್ ಮತ್ತೇನಪ್ಪಾ ಅದ ಮೂಲ್ಕ ಗುಡಿಸಕ ಅಲ್ಲಿ ಗುಡಿಸಕ್ ತಿಳ್ತತ್ತ ಹಾ ಅದ ಗುಡಿಸಕ್ ತಿಳ್ತತ್ತ ದೊಟ್ಟ ಇ ಆಯತ್ ನೋಡದು ಅಯಯ್ಮ ಹಾಗಲ್ಲ ಹಾಗಲ್ಲ ಅ
ಇ ಬಬ ಬಾಕಿ ತ
ಮತ್ತನಪ್ ದೋಸ್ತ್ ಹೇಳ್ಬೇಕಪ್ಪ ಹೆಂಗ ಕೆ ಎಸ್ ಕೆಜಿ ಇನ್ನೂರು ರೂಪಾಯ
ಇರ ಇವರೆಗತ ಇರು ರೂಪಾಯ್ ಕೊಡ್ತ ತಂಗ ಜನ ಬಂದ್ರ ಹಳ್ಳಿ ಕೇಳಕ ಇಲ್ಲ ಇಲ್ಲಾಂದ್ರೆ ನಮ ಗಂ ಇದಿದ್ದಾಗ
ಹ ಹ ಹ ಅದಕ್ಕೆ ಎಷ್ಟು ಹ್ತಪ್ಪ ಮತ್ತೇನಪ್ಪಾ ಹ್ಮ್ ನಂಗಡಿ ಆದ ಕನ್ನಲ್ಲ ಜಲ್ಜಿ ಎಲ್ಲಿಟ ಎಪ್ಪನು ಅ ಒತ್ಕೊಂಡರ
ನಿಮ್ಮೆ ಬ್ಯಾಡವರು
ಏ ನೀಲ್ಲ ನ
ನಿೆ ನಾನ್ ತಜಿ ಮಾತಾಡ್ತಿದ್ವಿ ರಿಸಟ್ ಆಗ್ಬಿಡ ಸಿಗ್ಿಲ್ಲ ನ ಖಊಟ ಅ ಅಲ್ಲಿ ಊಟ ಎಲ್ಲ ನಗಾಲ ಕಟ ಒೊಂದ ದಪ್ಪ ಕಳೆಬಟ್ಟವ ಬರದ ಬರದ ಜನ ಆಯ್ ಕಟ್ ಮಾಡಿಬಿಟ್ಟ ಮತ್ತೇನ್ ಹ
ಬದಾ ಕಾಯ ಬಸವರ ಮಾಡೆ ಕಟ್ ಮಾಡಿದೆ ಹಾ ಕಟ್ ಮಾಡಲ ಎಟು ಕಾಲ